ಹಲೋ ಹಲೋ ಹಲೋ ಕರಿಯಪ್ಪ ಅವರೇ ಕೇಳ್ಸ್ತಾ
ಹಲೋ ಯ ಹಲೋ
ಹಲೋ ಕರಿಯಪ್ಪ ಅವರೇ ಕೇಳಸ್ತಾ ಇಲ್ವೇನ್ರಿ
ಹೋಗುತ್ತೆ.
ಹಲೋ
ಹಾ ಕೇಳಸ್ತಾ ಇದೆ ಕೇಳಸ್ತಾ ಇದೆ ಏನ್ ವಿಶೇಷತೆ?
ಹಲೋ
ಹಾ ಹೇಳ್ ಸಿರಿ
ಹಲೋ ಹಾ ರೀ ಹೌದೌದು ಹೂ ಕೇಳ್ತದೆ ಊಟ ಆಯ್ತಾ ನಿಮ್ದು?
ಹಾ ಆಯ್ತ್ ರೀ ನಿಮ್ದು?
ಆಯ್ತ ಏನು ಮಾಡತಾ ಇದೀರಿ ಊಟ ನಿಮ್ದ್ಏನಗಿದೆ?
ನಮ್ದು ನಮ್ಮ ಕೃಷಿ ಮಹಾವಿದ್ಯಾಲಯ ಭೀಮರಂಗ ಹೊಸತನಲದಲ್ಲಿ ಈಗ ಮಣ್ಣೆತ್ತನ ಅಮಾಸೆ ಅಲ್ರಿ ಇವತ್ತು. ಹಲೋ
ಕೇಳಸ್ತಾ ಇದಯಾ?
ಕೇಳ್ಸ್ತಾ ಇದೆ ರೀ ನೀವು ಸ್ವಲ್ಪ ಈ ಕಡೆ ಬರ್ರಿ. ಅಲೋ ಕೇೇಳಸ್ತಾ ಇದೆ ಇವಾಗ ಹಲೋ
ಈಗ
ಹಲೋ ಕೇಳ್ಸ್ತಾಇದೆ ಹೇಳ್ತಿರ ಹೇಗ್ರಿ ಹಲೋ
ಹಲೋ ಅಲೋ ಕರಿಯಪ್ಪ ಅವ್ರೆ ಹಲೋ ಹಲೋ ಏ ಮಾತಾಡಸ್ತಲ್ರರಿ ಹೇಳ್ ಮಾತಾಡ್ರಿ ಹಲೋ ನೀವ್ ಮಾತಾಡೋದ್ ಏನು ಕೇಳ್ಸಾ ಇಲ್ರಿ ನಮ್ಗೆ. ಹಲೋ.. ಹಲೋ. ಅದು ಹಲೋ ಅದೂಡ ಬಂದಲ್ಲೇ ನಿಮ್ಮ್ ಅಪ್ಪರ ರಚರ್ಲಿ ಅದಕ್ಕೆ ಹಲೋ ಹಲೋ ಕರುಸ್ತೀನಿ. ಹಲೋ ಹಲೋ.. ಕೇಳುಸ್ತಾದ್ಯಾ. ಅಲೋ ಹಲೋ ಕೇಳುಸ್ತೈಲ. ನನಿಗ್ ಕೇಳುಸ್ತೈಲ. ಕಂಟ್ರೋತ ನೀವ್ ಎಷ್ಟತಷ್ಟಲ್ ಈ ಅಷ್ಟೇ ಒಂದಷ್ಟ ಕಟ್ಟ ಆಗೆ ಕರ್ಸದ ಮ ರಿಪಟ್ ಮಾಡಕತ್ತತ್ ನಟ್ರ ಬರಕ್